ಎ ಸಾಲ
ನೋಡ್ರಿ ಕಾಲ ನಡದೈತ ನಮ್ದು
ಏನಿನ ಕೊಡಿ ಅಲ್ಲಿ ಕಾಲು ವೆಸ್ಟ್ಯ್ತಲ್ಲ ಒಂದು ಹ ಯ ಇನ ಆ ಏಳು ಎಂಟ ಆಗ್ಯವ ಈಗ ನನ್ನುವ್ ಹಂಗ ಬರಲ್ಲ ಅದ ಬಿ ಟೂತ್ ಹಾಕೋಬೇಕ್ ಕಿವಿಯಾಗ್
ಇದನ
ಹ್ಮ್ ಮತ್ತ ನಿನ್ ಚಾನ್ತಾನ ಇದೆ ಹಣೆಬರ ಏನ್ ಮಾಡುದ ಈಗ್ ಹಚ್ಚಿ ಮಾತಾಡ್ಬೇಕೀನಿ ಮತ್ತಏನ್ ನಡ್ದದ ಹಾ ಅದೇ ಬಂದಿದಲ್ಲ
ಎಲಿ ಬಂದ ಅವನಿಿಗೆ ಅವಲ್ಲಿ ಮನೀತನ ಹೋಗ್ಯಾನ್
ಮರಿೀ ಏ ಅವನ ಹೌದು ನಮ್ ಗಾಡ ಏನ್ ರಿಪೇರ್ ಮಾಡತಾನ ಇಲ್ಲವ
ಅವ ಯಾವಾಗ್ ಮಾಡ್ತೇನೆ ಯಾರಿಗ್ ಖುನಾ
ಪೋನಾರ ಮಾಡು
ಯಾವಾಗ ಬರ್ತಾನ ಏನ್ ಬರ್ತಾನ ನಾನ ನಿನ್ನೆ ಹೇಳಿದೆ
ನೆನ್ನೆನ ಹೇಳಿದವು ಬರೋ ಬರ ಅದ ಇಲ್ ಅನ್ನಲ್ಲ ಕರೆ ಕೆಲ್ಸದ ಈಗ್ ಹೆಂಗ ಮಾಡಮ ಅದು ಬಿ ಬಿಟ್ಟು ಬರ್ಲಕ್ ಬರಲ್ಲ ಇದು ಬಿ ಬಿಟ್ಟು ಬರ್ಲಕ್ ಬರಲ್ಲ
ನಿನ್ ಎಡದೋಪಾ
ನಾ ನಾ ನೋಡಾಮೀ
ಹ
ಹ್ಮ್
ಎಠ ಹೇಳಿನಿ ಏಟು ಹೇಳಿದನಾ ಏಟು ಹೇಳದನೋ
ಏನ್ ಹೇಳ್ತೋ
ಲ್ಲಲ್ಲ
ಮತ್ತ ಬಿತಿಗೆತ್ತಪ್ಪಾ
ಹಾ ಅದೇ ನಿನ್ ತಪ್ಪ ಏನಾ ಇದರ ಅಡ್ಸುಣಿ ತೋೊಂಡಿದಾಗ ರೊಕ್ಕ ಸಾವಿರ ನಿನ್ಗ್ ಯಾರು ಕೊಟ್ರ ಸಾವಿರ
ಫೋನ್ಪೇ ಮಾಡ್ಯಣ ಅಷ್ಟೇ
ಹಂಗೆಲ ನಿನಗ ಸಾವಿರ ಯಾರ್ ಕೊಟ್ರ ಅವಾಗ ನಾ ಅವಾಗ ನೋಡತೀನ ನಾ ಏನ್ ಮಾಡಿ ಮತ್ತ
ಈ ಉಲ್ಟ ಆಯ್ತನ ಕೆಮಿದು
ಏನಾಯ್ತು
ಉಲ್ಟ ಆಯ್ತು ಗೇಮ್ ಇದು
ಅಮ್ಮತ್ ಗಾಂಧಿ
ನ ಆಯ್ತ ಆಾಯ್ತು ಬರ್ತೇನೆಿ ಅವನ ಕೊಂಡ ಬಿಡೋದಿಲ್ಲ ಅವನಿಗೆ ಬಿಡಲ್ ಬಿಡಾಲ ಅವ್ನಿಗೆ ಬಿಡಲ್ಲ ಅಂದೆ ತೋತೀನಿ ಮತ್ತ ಏನ್ ನಡದದ ಎಲ್ಲಿಗ ಒಂಟಿ
ಏ ಎಕ್ಸಿಟ್ ಆತದೋ ಕಾಲ್
ಯಾಕೋ
ಏ ಕಖರ್ಖರ ಆವಾಜ ಸೌಂಡ್ ಬರಕತ್ತದ
ಮತ್ತದ ನರ್ಲೆಲ್ಲ ಅಲ್ಲಿ ಹೋಗ ನೋಡ್ತ ಹತ ಹಾ
ಹಿಂಗಾದ್ರೆ ಇವು ಕಾಲ್ ಇದು ಆಗಲಿವು
ಏನ ಆಗಲ್ಲ
ಏ್ ಎಂಗ ಎಕ್ಸಿಟ್ ಆತ ಕಾಲ
ಇದಾದವೇ
ಹ್ಮ್ ಕ್ಯಾನ್ಸಲ್ ಆತದು ಕಲ್ ಹ ಮತ್ತ ಕರ್ಕರ ಸೌಂಡ್ ಇದು ಮತ್ತ್ ಯಾಕಂದ್ರ
ಹಂ ಹೆ್ಯಾಂಗ ಬರ್ತಲ್ ನೀ ಹ್ಯಾಂಗ ಹೊಿ ಹೇಳಪ್ಪ ನೀ
ಆಾ
ಏಂಗ ಹೇಳಿ
ಹೆಂಗಗೆ ಹೇಳಿ ಅಂದ್ರೆ ಹೆಂಗಗೆ ಏನ್ ಹೇಳಿ ನಿನ್ಗ ಯಂಗಂದ್ರೆ ಏನ್ ಹೇಳಿ ಹೆ್ಯಾಂಗಂದ್ರೆ ಏನ್ ಹೇಳಪ್ಪಾ ಅಂದೆ
ಅವ ನಂದಕ್ಕೆ ನನ್ಗೆಂತ ಕೆಲ್ಲ ಆಲ್ ಬಾರಲ್ಲ
ಕಳಿಯರ್ ಬರ್ತದ್ ನಿಂದಗ ನನಗ್ ಕಿಳಿಯರ್ ಬರಲ ಆಗ್ಯದಲ್ಲ
ಏನ್ ಹಾಳಾಗೋಯ್ತು
ನಂದು ನಂದು ಸೌಂಡ್ ಬರಕ್ಕೆ ಕರೆ ಕರ ಕರ
ಯಾಕೆ
ಏ ಯಾಕಂದ್ರ ಗಾಡಿ ಮ್ಯಾಗ ಒಂಟಿಯಲ್ ನೀನು
ಬಸ್ಸಿಗೆ ಬರ್ತೀನಿ
ಹ್ ಹಲೋ ಹಾ ಹಲೋ ಏನ್ ಕೆಲಸ ಅಲ್ತು ಹಲೋ
ಹಲೋ
ಹಾ
ಹ
ಹಲೋ ಹಲೋ ಯ್ ಏನಾಯ್ತು ಹಿಂಗೆ
ಈ ಅಣ್ಣೆ ಬೆಟ್ಟ ಬಾ ಮಾತಾಡೋ
ಏ ಯಾರ್ ನಿಮಿಷ ಆಗನ ಒಂದ ತಡೆಕ್ ಬರ ಇಲ್ಲ ಹಿಂಗ
ಏನಾಯ್ತು
ಹಂಗ್ ತಡಕ್ ಬರಲ್ಲ ಸಾವ್ಕಾಾಸ ಹೋಗಲ್ಲ
ಆಡ್ ನೋಡ್ ಹತ್ತಾರ ಈಗ
ಹಾ
ಈಗ ಹಾಲ್ ಬರ್ಲತ್ ನೀಲ
ಹಾ ಬರಕತ್ತವ ಮತ್ತ
ಲ್ಲ
ಏನ ಅಂತಾರ ನ ಮಹನಿ ಏ ಅಪ್ಪ ನೇ ಪೂರ್ತಿ ಇದಾಯತಪ್ಪ ಇದು
ಏನಾಯ್ತು
ಕೆೇಳಸ ಹೊಲ್ತ್ ಏನು ವಯಲ್ಲ ಕರ ಬಾನ ನ ಗ
ಎಲ್ಲಿ
ಎಲ್ಲಿ ಮನೆಗೆ ಹಾ
ಯಾಕೆ ನಿಮ್ಮನಿ ನಾಯಕರು ನಿಮ್ಮನೆ ನಾಯಕರು ನನ್ನ ಕಡೆ ಗಾಡಿದ ಪಯಲ
ಹ ಯಾರ್ದು ಆದ್ರ ತಗಂಟಿ ಅಲ್ಲ
ಅದು ಅಂಗಡನ ಗಾಯಡಲ್
ಮತ್ ನಡತದ ಅಂಗಡನ್ ಗಾಡಿ ಎಲ್ಲಾ ಕಡೆ ಹಯ್ತೆ ಅಂದ್ರ ನನಗ್ ತರ್ ಬರ್ಲನ
ನಿನ್ ಕಟ್ಟಿದಾವಲ್ಲ ಅದು
ಹಾ
ಕ
ಯಾಕ ನಡ ಅಲ್ಲ ಹ ಭಯಪಳ ಹ
ಇ ಚಲೋ ಇಲ್ಲ ಮುಂಚ
ಹಲ ಅಪ್ಪ ಹ ಇವತ್ತುದ ಸಾಯಂಕಾಲ ಮನ್ಯ ಒಂದ್ ದೋಸ್ತ್ ಒಬ್ಬ ಹತ್ ಸಾವಿರ ರೂಪಾಯಿ ಕೊಡವಣ
ಎಲ್ಲಿಿ ಅವರು
ಇಲ್ಲ ಉಮದ ಮನೆ
ಅಾರ ನೀನ್ ನಿ ಬ ಇದ್ರ
ಹಾ ಸ್ವಲ್ಪ ನೆನ ಅವನ ಕಡೆ ಹೋಗ್ ಬರಾಮ
ನಾ ಯದಾಗ ಬರ್ಲಿ ನಾ ಎಡಗತಪ್ಪ
ಸೋಮವ ಬರಾಮ
ನಾ ಯಾಕ ಬರ್ಲಿ
ಆಯ್ತಾಯಯ್ತು ಬರ್ಬೇಣ ನೀನು
ನೀನ ಹೋಗಲ್ಲ
ನನ್ನ ತ್ತವು
ಹ್ಮ್
ಹ್ಮ್
ನಿನಗೆ ಹೋಗದಪ್ಪ ಬರುದು
ಮತ್ತೇಏನ್ಡದ ಹಾ ಊಟಾ ಅದ ಪೋಟ ಐದ್ ದಿನದಲ್ಲಿ ಆತದಂತ ಹ ಏ ಮತ್ತೆ ಮೂರ್ ದಿವ್ಸ ಇದು ಬಂದ್ ಬೀಳ್ತದಪ್ಪ ನನ್ ಸೇಮ
ಮೂರ್ ದಿನ ನಡತ ಕಾರ್ಡ್ ಕೋಟ ಆಗಾನೇ ಬಂದ್ ಬಿಡತದೆ ಕಾರ್ಡ್ ಕೋಟ ತಗೆ ಬಂದಬೇಕ
ಇಲ್ಲ ಬಟ್ ಏರ್ಟೆಲ್ ೀಚಾರ್ಜ್ ಖಾಲಿ ಆತವಲ್ಲ
ಎಲಿ
ಮಾತ ಇ ನಾಳೆ ರರಿಚಾರ್ಜ ಕಲ್ತ
ನಾಳೆೆಗೆ ಎರಡ್ ದಿನ ಕಪ್ಡರುದು
ಔಟ್ ಗೋಯಂಟ್ ಕಮ್ ಹೋಗ್ಬಿಡ್ತದ
ಯಾಕ ಹಂಗಗೆ ಹಂಗ ನಂಗ ನಡ ನಡಿತ
ಆಾ
ನಂಗ ನಡೀತವ ಏನ ಆಗಲ್ಲ ಎರಡು ನಡತದ ಹಂಗೇನಿಲ್ಲ
ಔಟ್ ಗೋಯಿಂಗ್ ಎಡು ಜನ ನಡೀತದ ಅವಡ್ಗ ಹೋಗಿ ನಡಿತ ಅಂದ್ರ ಸಾಕಷ್ಟೇ ಮತ್ತೇನು ನಮಗನ್ ನೋಡಕನು ಹ್ಮ್ ಹ್ಮ್ ಮತ್ತೆ ನ್ ನಡದು
ಮೋಟರ್ ಚೆಕ್ ಮಾಡ್ಲ
ಯಾರ್ದು
ಇಲ್ಲ ಬಂದಯ
ಅವ್ರ ಏನಾರ ಅನೋ್ರ ಯಾರ್ ರೀತಿ ಮಾತಾಡಕತಿ ಏನು ಮನುಷ್ಯಪ್ಪ
ಏನಾ ಗಾಡಿನ ಎಷ್ಟ ಡ್ರೈವರ್ ಇದ್ದೆ ನಂದು ಯಏ
ಹಾ ಹಾ
ಹ್ಮ್ ಅವ್ಯಾರರು ಬಿಸ್ತರ್ ಬಂದ ಅವ್ರು ನೋಡ್ತಾರೆ
ನಿಮ್ಮ್ತರಿನಾ
ಹ್ಮ್ ಇಲ್ಲ ಮತ್ತಿಸ್ತ ಮಟ್ಟೋಗಿಸ್ತಾರೆ
ಹ್ಮ್ ಹ್ಮ್ ಮತ್ತತ್ ಅವ್ರ ಅನಾಲಲ್ಲಿ ಏನಾಗ ಯಾರ್ ಜೊತೆ ಮಾತತಿರ್ತೀನಂತ ಪರಿಂದ
ಹ ಯಾರ ಾನ
ನಿಮ್ ಅಂಗಡಗ್ ಬೇಳ್ ಬಿಡು ರೊಕ್ಕ ಬರ್ತಾವ ಐದ್ನೂರು ರೂಪಾಯಿ ಕೊಡ್ರಿ ಅಂತ ಅಾನ ಅಷ್ಟೇ
ಎತ್ಗ ಎತ್ತು ಕುೂಡುದು ಒಂದು ಲನ ಲ ನ್ ಮಾಡಿ ನ ಒಂದು ಪಾರ್ಾಗ ಅದು ಇದು ಆಗ್ತದ ಕಾಲ ಬರಲ ಕಾಲ ಬರ್ಲ ಕಾಲ ಬರಲ
ಕಾಲ ಪರಲ್ಲನ್ನ ಏನೇನ್ ಹಾಕಿರಿ ಅದ್ರಾಗ
ಹಾ ಎಲ್ಲ ಹಾಕಿನಿ ನ್ ಹೇಳಿದ ನನ್ಗೆ ಹಾಕಿದ ಅ ಎಲ್ಲಾಿ ಹ್ಮ್ ಏ ಕನ್ನಡ ಮಾಡಿ
ಕಾರಣ ಮಾಡಿ ಹ ಆಯ್ತ ಅದು ನಂಬರ್ ನನ್ ಕಡಿಬೇಕ ಕೊಡ್ಬೇಕ ಅದು ಒಂದ ಹುಡುಗ ಆ ಕಡೆ ಡೀಲ್ ಮಾಡಿಸ್ತೀನ್ ನಾನು
ಹಂಗದ
ಹ್ಮ್ ಆ ಕಡೆ ಅವ ಅವನಿಿಗೆ ರೊಕ್ಕ ಕೊಡ್ಬೇಕ
ಎಟು
ಅವ ಏನ ಯ ಮೊನನ್ ದಿವ್ಸ ಅ ಮ್ಯಾಗ ಏನ ಎಷ್ಟ ಅವನ್ ಬ್ಯಾಂಕ್ನ ಈಗ ಹೊಸ ಚಾಲೂ ಮಾಡೇನ ಅಂತವ
ಹ್ಮ್
ಎಷ್ಟು ಕಟ್ಟ ಅಥವಾ ಕೇಳಿ ಹೇಳ್ತೀನ ಅಂದನ ನಿಮ್ದು ಅೇಂದು ನಿಮ್ದ ನ ಸುಮ್ ನಿಮ ಐದನೂರು ರೂಪಾಯಿ ಅಂದೀಿನಿ ಇ ನಾ ಅಷ್ಟೇನ್ ಇ ಆಗಲ್ಲ ನೋಡಣ ಎಷ್ಟ ಆತದ ಒಂದು ಅವಂದಾನ ಒಂದ್ ಇದಕ್ ಎಷ್ಟ ಆತವ ತಿಂಗ್ಳಗ್ ಆತದ ಅಂತ ಒಂದು ಪೇಮೆಂಟ್ ಕಟ್ ಆತದಂತ
ತಿಂಗಡಿ
ಹ್ಮ್ ಈಗ ಬಂದಿರ್ಬೇಕು ಹದ್ನೈ ತಾರೀಕಿಗೆನು ಏನೋ ಇದು ಮಾಡಿದ್ದ
ತೆಂಗಗಳಳ ಇಂದು ಪಾ ಹೊತ್ತು ತೆಂಗಳ ಪಾಚಷ ಹೊತ್ತು
ಯಾರಗು
ಹೌದು
ಏ ಇಲ್ಲ ಅವಂದು ಅವಂದು ನಂಬರ್ ಆಡ್ ಮಾಡಕ್ ಅಲ್ಲಿ ಇದ್ರಾಗ ಯಾಕನಾಗ ಬಾಲ್ ಬರ್ಬೇಕಂತ
ನಂಬರ್ ಆಡ್ ಮಾಡ್ಬೇಕು ಅನು ಅದು ಆಡ್ ಆಡ್ ಮಾಡತಾನ ಕಾಲ್ ಬಿ ಹೋಗಲ್ಲ ಕಲ್ ಭ ಬರ್ರ
ಹಾ ಹಾ ಬರಲ್ಲ ಬರ್ತಾವ ಅಲ್ಲಿ ನಾವ್ ಮಾಡ್ಲಾಕ್ ಬರಲ್ಲ
ಆಯ್ತಾಯ್ತು
ಹ ಮಾ್ತಾ
ಏನಿಲ್ಲ
ಹಾ
ಏನಿಲ್ಲ
ಹಾ ಹಾ
ಗಾಳಿ ಬಿಿಟ
ನ ನಳಟ್ಟ
ನಮಕಡ ಪೆಟ್ಟು
ಹ್ಮ್ ಹ್ಮ್ ಹ್ಮ್ ಮತ್ತ ಏನ್ಡ್ದ
ಏನರ ನೋಡ್ಲಕ್ಕತ್ತಾರ ನಮ್ಕ್ತರಿ ಹೆ್ಯಾಂಗ ಹೆಂಗ ಮಾಡ್ರಿ ಏನಿಲ್ಲ
ಹಾ ಹಾ ಹಾ ಹಾ ಹಾ ಮಿಸ್ತ್ರಿಯ ಮತ್ತ್ ಬರ್ತಿಲ್ ನಾನ ಒಯ್ಲಕ್ಕೇನ್ ಬ ಬರೋಣ
ಬರೋಣ ನೀ ಬಾಲಕ್
ಡಾಕ್ಟರು ಹ್ಮ ಡಜಲ್ ಬಹತ ಜಾತ ಡಿಸಲ್ ಜಾಯಗ ಹೊತ್ತುು
ನೀ ಇದ್ ಬಿಡಲ್ಲ ಮನಿ ತೊಂಬರಲ್ಲಕ್ಕ
ಹಾ ನಾ ಈ ಈ ಮಗ್ ಬಂದನಿ ಮಧ್ಯಾಹ್ನನೇ
ಯಾಕೆ
ಮುಗಿತಾ ಕಡ್ದ್ ಬಿತ್ತದು
ಆ ಕಡೆದ ಇದ್ದೇನೆ ಎಲ್ಲ
ಹ್ಮ್ ಈಗ ಈ ಕಡ ಚಜ್ಜಿ ಬಿತ್ತದದ ಚಾಚಿಯ ಗಾಡಿ ಏನಾಯ್ತು ಮಾಮಾ
ಮಾಡ್ತಾರ ಮಾಡ್ತಾರ ಮಾಡ್ತ
ಸಾಯಂಕಾಲ ಮಾಡ್ತಾನ ನಾಳೆ ನಾಳೆನೆ
ಹ್ಮ್ ನಾಳೆನೆ ನಾಳೆ ಮಧ್ಯಾಹ್ನ ಮೇಲೆ ಕೊಡ್ತಾ ವ್ಯಸ್ತ ಅಡಿಮೇಲ್ ಪಿಟ್ಟಿು ತಟ್ಟ
ಹ್ಮ್ ಚೈನ್ ಶಾಕೆಟ್ತ್ತ ಇವು ಹೋಗಿವವು ಅವು ನೋಡ್ಬೇಕು
ನ್ ಪ್ಯಾಕೆಟಾ
ಹ್ಮ್
ಇ ಒಂಬತ್ತು ಸಾವಿರ ಬಿಲ್ಲಾಗಿದೆ
ಒಂಬತ್ ಸಾವಿರ ಏನ್ಏ ಎಂಟ ಸಾವಿರದ ಆರ್ನೂರ ಏನ ಆಗ್ಯಾವ
ಅದೇ ಒಂಬತ್ ಸಾವಿರ
ಹ್ಮ್ ಚೈನ್ ಶಾಕೆಟ್ ಅಂದ್ರೆ ಹತ್ತು ಸಾವಿರ ಮುಂದಿನ ಮಡಗಣ ಅಂದ್ರ ಹತ್ತುವರಿ ಆ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಏನಯ್ತು ಹಲೋ ಏ ತಡುವ
ಹತ್ತು ಮಂಟ್ ಆಗ್ಯದ ಆಗ ಇಡ್ತ ಜರ ಕಾಲ್ ಬರಲ್ಲ
ಹಾ ಹೌದಾ ಆಯ್ತ ಆಯ್ತು